ಎನದಪ್ಪಾ ಬಿಮಣ
ಏನಲ್ಪಾ ಪರ್ಸೋಣ ಹೇಳ
ಹದೀನ್ ಹೇಳ ಪಪ್ಪಾ
ಏನ್ ನಡದಪಾ ಬಾಳ ದಿನ ಮೇಾಲ ಪಫೋನ್ ಹಚ್ಚಿದಿ
ಹೆಂಗಗೆ ಹಚ್ಚಿದಪ್ಪಾ ಒಂದು ನಿನ್ನಿಂದ ಒಂದ ಕೆಲ್ಸ ಆಗ್ಬೇಕ ಇದ್ಯಮ್ಮಣ್ಣ
ಹೇಳ್ಪ ಏನು ಕೆಲ್ಸ ನಮ್ಮಿಂದ ನೀಗ ನೀ ಕೇಳ್ದ ಅಚ್ಚ ನಾವ ಮಾಡ್ದಚ್ಚ
ಹ ಎಲ್ಲಪ್ಪಾಲಯ ನಮ್ಮೂಊರಲ್ಲಿ ಬಟ್ಟೆ ಅಂಗಡಿ ಹಾಕ್ಬಿಡ್ ಮಾಡಿದ್ದೆ
ಹಾಂ
ಬಟ್ಟೆ ಅಂಗಡ ಹಾಕ್ಬೇಕಾದ್ರೆ ಒ ಸ್ವಲ್ಪ ಸ್ಟ್ಯಾಂಡಗ ಒಳ್ಳೆ ಪ್ಲೇಸ್ ಇರ್ಬೇಕು ಒ ಒಳ್ಳ ಅದುರವಕ
ಹ್ಮ್ ಹ್ಮ್
ಅಂದ್ರಪ್ಪಾಡಪ್ಪ
ಹ್ಮ್ ಹ್ಮ್ ಏನ್ ನಮ್ ಕಡ್ಲಿದ್ದೇಏನ್ ಸಹಾಯ ಬೇಕಪ್ಪಾ
ನಿಮ್ ಕಡೆ ಅಂತ ಹೇಳಲ್ ನಿಮ್ ನಿಮ್ ಮೂರ್ ಕಡೆ ಮೊನ್ನೆ ಬಂದಿದೆ
ಹಾ ಹಾ ಹಾ ಅದ ಜಾಗ ಕೇಳಂತ ಹೇಳಕ್ ಮಾಡಿದ್ದೇ
ಹಾ ಅಲ್ಲೇ ಒಂದ ಮೂರ್ ಸ್ಟ್ಯಾಂಡಿಗೆ ಸವಬ ನಿಮ್ೂರು ಸ್ಟ್ಯಾಂಡ್ಿಗೆ ಆ ಕಡೆ ಈ ಕಡೆ ಸುತ್ತ ಮುತ್ತ ಹಳ್ಳಿನ ಹತ್ರ ಆತವಾ
ಸ್ಟದು ಸ್ಟ್ಯಾಂಡಿಗೆ ಜಾಗ ಕೇಳಂ ತಗ
ಜಾಗ ಅದ ಮತ್ತೆ ಅದೇ ನಿಮ್ಮ್ಊರಲ್ಲ ಆದ್ರೆ ಸ್ವಲ್ಪ ಒಳ್ಳೆ ಬಿಸ್ನೆಸ್ ಆಯತಪಾ
ಹೌದ ಮಾಡಂಂತಪ್ಪಾ ಫ್ರೆಂಡ್ಸ್ಬ ಮಾಡ್ಲಕ್ ಅಂದ್ರೆ ಹಂಗ ಕೇಳಂತ
ಅದ್ರ ಸಲಯ ಮಾಡ್ಬೇಕಂತ ಹೇಳಿದ್ದೆ
ಹ್ಮ್ ಯಾವಾಗ ಮಾಡ್ತಿ
ಯಾವಾಗ ನ ನೋಡ್ಬೇಕ ಇವ ಅದ ನೀವ್ ಕೇಳ್ದಂದ್ರ
ಹಾ
ಮ ನೀವ ಕೇಳ್ದ ಅಂದ್ರ ಮತ್ತೆ ಹಾಕಣಂತ ಮತ್ತ ಯಾವಾಗ ನಾನ ಯಾವಾಗ ಕೇಳ್ತಿ ಅವಾಗ ಒಂದ್ ಎರಡ್ ಮೂರ್ ದನ್ದಾಗ ಪ್ಪ ಪ ಅಲ್ಲಿ ರೂಮ್ರಾವ ನಿ ನಿರಲ್ಲಿ ಸ್ಟ್ಯಾಂಡಿಗೆ ಅಂದ ರೂಮ್ ಬಾಡಿಗೆ ಎಷ್ಟ್ ಕೊಡ್ತಾರೆ ಎಷ್ಟ ಎಷ್ಟ್ ಕೊಡ್ಬೇಕು ಟಲ್ಲ
ಎಫ
ಕೇಳ್ದಂದ್ರ ಅಲ್ಲ ಬಟ್ಟೆ ಅಂಗ ಇಡ್ಬೇಕಂತ ಮಾಡನಿ ಹಬ್ಬಾ
ಹಾ ಹಾ ದೊಡ್ಡ ದೊಡ್ಡ ತ ಏನ್ ಬಟ್ಟೆ ಅಂಗಡಿ
ಡಧಡೆನು ಸರು
ಸರಿ ತ ಕೇೇಳತಂತಗ
ಹದೇ ಇಳ ಕೇಳಿದಂರ ನಾನನ್ ಇಡ್ಬೇಕ ಅದೇ ನಿಮ್ ಆ ಕಡೆ ಯಾವ ನಿಮ್ ಕಡೆ ಕಾಂಟಾಕ್ಟ್ ಅವಾನ ಬಟ್ಟಿ ಸಿಗಂತ ಅದೊಂದು ಸ್ವರಂ
ಹೌದಾ ಈಗ ಯಾವ್ದಾದ್ರರು ಬೈಗ್ ಗೊತ್ತಿಲ್ಲ ನನ್ ಕೇಳ್ಕಬೇಕ ಆತತ್ತ ಕೇಳ್ಕಂತನಿ
ಹೌದಾ ಹಾಗನು ನೋಡಣ ಕುಮಾರತ್ರ ಅವ್ನು ಅಕಡೆ ಇರಬೇಕಂಟ್ರಾಕ್ಟರ್ ಇರಬೇಕ ಕುಮಾರಗ
ಹ್ಮ.
ಕುಮಾರ್ ಕೇಳಿದ್ದ ನ ಮೊನ್ನೆ. ಬಟ್ ಹೆಂಗ ನಾ ಫಸ್ಟ್ ನ್ಲ್ ಕೆಲ್ಸ ಅದೇ ಮಾಡ ಮಾಡ್ತಾ ಇದ್ನಲ್ಲ. ಹಾಗೆಲ್ಲ ಔಟ್ ಆಫ್ ಕಂಟ್ರೋಲ್ ಅದು ಹೈದ್ರಾಬಾದದು ಒಳ್ಳೆ ಮಾಲಾ ಅಂತ.
ಹಾ.
ನಾನಂದು ಅವನ್. ಗೆ ದುಡ್ದು ದುಡ್ಡು ಖರ್ಚದ್ರೂ ಪರವಾಗಿಲ್ಲ ಕ್ವಾಲಿಟಿರೋ ಇರೋ ಬಟ್ಟೆ ಹಿಂದೆ.
ಹ್ಮ್.
ಇವಾಗ ಹೈದ್ರಾಬಾದ್ ಅಲ್ಲಿ ಎರಡು ತರ ಬಟ್ಟಿ ಸಿಗತಾವ.
ಹೌದೌದುದು.
ಇವಾಗ ಒಂದು ಕ್ವಾಲಿಟಿರು ಕ್ವಾಲಟಿರ್ಲ್ಲಾರು. ನಮ್ಮ್ ದುಡ್ಡು ಕರ್ಚ್ರದ್ರು ಪರಾಗಿಲ್ಲ ಕ್ವಾಲಿಟಿ ಇರೋ ಬಟ್ಟೆ ಬೇಕು ನಮ್ಗೆ.
ಅದ ಜನ ಮತ್ತೆ ಕಾಲಿಟ್ದ್ ಬೇಟ್ರ ನೋಡತ ಮತ್ತ.
ಹ್ಮ್ ಅದರ ಸಾಲೆಗೆ ಅವನ. ಹೇಳ್ದೀನಿ ಎಲ್ಲ ಎಲ್ಲಿ ಹೈದ್ರಾಬಾದ್ನ್ ಪರಿಚಯಾರ್ ನನ್ಗೆ.
ಹಾ.
ಬಟ್ಟೆ ಏನೆಲ್ಲಾ ಚೆನ್ನಾಗಿರ ಕ್ವಾಲಿಟಿರ ಅವ ಬೇಕಾರ. ನನ್ಕಲ್ಲಂದ ಸ್ವಲ್ಪ ಕಡಿಮರಿ ಆಟೆಲ್ಲ ಆಗ್ತಂತಂದರು.
ಹಾ.
ಅದಪ್ಪಾ ಅವನಿ ಮಾತಾಡ್. ಅೇ ನಿಮ್ಮೂರ ಹತ್ರ ಇದೊಂದು ರೂಮ್ ಸ್ಟ್ಯಾಂಡಗರ ರೂಮ್ ಸಿಕ್ತದ್ರ ಪರವಾಗಿಿಲ್ಲ. ಬಿಸ್ನೆಸ್ ಮಾಡ್ಬೋದು ಅಂತ ತಿಳ್ಕೊಂಡಿ.
ಹ್ಮ್ ಹ್ಮ್.
ಅದೇ ನೀ ಎ ಎಲ್ಪ್ ಬೇಕಾಯ್ತಪ್ಪಾ ನೀ ಎಲ್ಪ್ ಮಾಡಿದ್ದ ಅಂದ್ರ.
ಹಾ.
ನಾನ್ ಯಾದನ ಸ್ವಲ್ಪ.
ಸರಿತಾಗ ಸರಿಪ ಮಾಡಂತ ಕೆಲ್ಪ ಎಲ್ಲಿ ಗತ್ತು. ಕೇಳಂತ ಫ್ಯಾಂಡ್ ಶೀಟ್ ಫ್ಯಾಂಡ್ ಶೀಟ್ ನಲ್ಲಿ ಇಷ್ಟ ಮಾಡ್ಲಕ್ ಅಂದ್ರೆ.
ಹ. ನೀನ್ ಏನ್ ಮಾಡ್ತಾ ಇದ ಕೆಲ್ಸ.
ನಾನ ಏನಿಲ್ಲಪ್ಪ ಈ ಕಡೆ ಒಲ್ ಕಡೆ ಬಂದ ನೀ.
ಹೊಲದ್ದ್ ಕಡೆಯ. ಹ ಹಾ ಹಾ ಅಂದ್ರೆ ಹೊಲ್ ಕೆಲ್ಸ ಮಾಡ್ತಾ ಇದಿಯಾ ಇವಾಗ.
ಹಾ ಹೊಲದ್ದ್ ಕೆಲ್ಸ ಮಾಡ್ತೇವೆ.
ಹ ಹಾ ಏನಾಗ್ರ ಹೊಲ್ದದಲ್ಲಿ.
ಹತ್ತಿ ಹತ್ತಿ.
ಹತ್ತಿ. ಹ ಹ ಹತ್ತಿ ಚೆನ್ನಾಗ್ ಬಂದ ಹತ್ತಿ.
ಹಾ ಮಳೆ ಹಯ್ಯದಲ್ಲ ಬಾ ಮಳೆ ಬರಹ್ದೆ.
ಮಳೆ ಹಯತೆಯಲ್ಲ.
ಹಾ ಮಳೆ ಬರ್ತಾ ಇಲ್ಲ.
ಓಯ್ಯೋ ಪಾಪ ಬರ್ತ ಬರ್ತ ಟೆನ್ಕ್ಷನ್ ತಕೊಬಲ್ರು. ಮಳೆ ಬರ್ತೆೆ.
ಯಾವಾಗ ಬರ್ತದಪ್ಪ ಮಳೆ.
ಹ ಬರ್ತಾ ಬರ್ತಾ ಟೆನ್ಕ್ಷನ್ ಎಂಪಕಡ್ರಿ ಮಳ ಬರ್ತ.
ಬರ್ಲಿ ಬರ್ಲಿ. ಬದ್ರ ಚೆನ್ನಾಗ್ತಾದ.
ಹ.
ಬದ್ರ ಚೆನ್ನಾಗತಪ್ ಮಳೆ ಎಲ್ಲಾ ರೈತರು ಬದುಕ್ತಾರ.
ಹ್ಮ್ ಹ್ಮ್. ಮಳೆ ಬಂದ್ರೆ ಎಲ್ಲಾರು ಬಗತಾರ ಮಳೆ ಬರ್ಲಿಕ್ಕ ಅಂದ್ರೆ ಯಾರು ಬರತ್ತಲ್ಲ
ಹೌದೌದು
ಅಲ್ವಾ
ಹಾ ಹೌದೌದು
ಹ್ಮ್ ಮತ್ತನ್ನ ಇಡದ ಮತ್ತೆ ಅದ ಬಿಿಟ್ಟು ಮತ್ತೆ ಏನಡ್ದಲ್ಲ ಕೆಲ್ಸ
ಹ ಮತ್ತೆ ಏ ನೋಡ ಬಿದ್ರೆ ನಡದವ ಮಾಡಕ್ ಕೆಲ್ಸ ಬಾಳ ಅವ ಮಳೆ ಬರ್ದು
ಹ್ಮ್ ಕಬಡ್ಡಿ ಪ್ರಾಕ್ಟೀಸ್ ಎಲ್ಲ ನಡ್ತಾ ಇದ್ದಂಗೆ
ಇಲ್ಲ ಇಲ್ಲ ಬಿಟ್ಟಿವ ಇವಾಗ
ಹಾ
ಬಿಟ್ಟವಿಪ್ಪ ಕಬಾಡಿ ಆಡದ
ಒಳ್ಳೆ ಚೆನ್ನಾಗಿ ಆರ್ತಾ ಇದಲ್ಲ ಯಾಕ್ಬಿಟ್ಟೆ
ಬಿಟ್ಟು ಪಲ್ಲ ಮನೆ ಕೆಲ್ಸಗಳು ಬಾಳ್ ಬಂದ್
ಹ ಚೆನ್ನಾಗ ಆರ್ತಾ ಇದಪ್ಪಾ ಜಂಪ್ ಗಿಂಪು ಭಾರ ಮಾಡ್ತಾ ಇದ್ದೀನಿ ನೀನು
ಹ್ಮ್ ಅಡ್ತಿಟ್ಟ ಯತಾಕ ಮಾಡಟ್ಟಿಗೆ
ಎಲ್ಲ ಜಂಪಿಂಗ ಒಳ್ಳೆ ರೈಡರ್ ಒಳ್ಳೆ ಪ್ಲೇಯರ್
ಅಲ್ಲ ತಕ್ಕ ಮಟ್ಟಿಿಗೆ ಮಾಡ್ತಿದ್ವಿ ಬಿಟ್ಟವಿ ಅಲ್ಲ
ಏ ಬಿಡಬಾರಡ್ದ ತುಂಬಾ ಮಿಸ್ ಮಾಡ್ಕೊಂಡೀನಿ
ಮನೆ ಮನೆ ಮನೆ ಪ್ರಾಬ್ಲಮ ನದ್ ಬಿಟ್ಟು
ಹ್ಮ್ ಹ್ಮ್ ಹ್ಮ್ ಹ್ಮ್
ಮನೆ ಬೇ ಬೇಸಿಗೆ ಬೇಸಿಗೆ ಕ್ರಿಕೆಟ್ ಕ್ರಿಕೆಟ್ ಆಡ್ತಿದ್ವಿ ಹ್ಮ್ಮ್.
ಕರಿಿಕೆಟ್್ರ
ಹಾ ಕ್ರಿಕೆಟ್ ಆಡ್ದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌ
ಹಾ
ಹ್ಮ್ಮ್. ಅಂದ್ರೆ ಹಂಗೆ ಕ್ರಿಕೆಟ್ ಆಡ್ತಾ ಇದ್ದ್ರ ಹಿಂಗೆ
ಹಾ ಕ್ರಿಕೆಟ್ ಆಡ್ತಿರ್ತೀವಿ ನಮ್ದೊಂದು ಟೀಮ್ ಇದೆ
ಹ
ಕ್ರಿಕೆಟ್ ಆಡ್ತವಿ
ಹ
ಇವಾಗ ಮತ್ತೆ ಈಗ ಮಳೆಗಾಲ ಸ್ಟಾರ್ಟ್ ಅಲ್ಲ ಕ್ರಿಕೆಟ್ ಗ್ರೌಂಡ್ಗ್ ಮಳೆ ತಂದ್ರ ನ ಲ್ಲ ಕ್ರಿಕೆಟ್ ಅನ್ ಬಟ್ಟಿಂಗ
ಹಾ
ಹ
ಅಂದ್ರೆ ಕ್ರಿಕೆಟ್ ಅಷ್ಟೆವಾಗ
ಹಾ
ಹ
ಕ್ರಿಕೆಟ್ ಅಷ್ಟೇ
ನೀ ಕಬಡ್ಡಿ ಬಿಡಬಾರ್ದ ಪಸಮನ್ನ ಬಿಟ್ಟಿ ಕಬಾಡ್ಡಿ
ಏನ್ ಮಾಡ್ತಪ್ಪಾ
ಬರ ಪುಟ್ಟು ಬಳ ಬೇದಾರ ಇತ ಹ್ಮ್
ಏನ್ ಕೆಲ್ಸ ಇರ ಮಾಡದ ಏನ ಯಾವ ಮಾತಾಡಿದ್ರೆ ನಡೀತ
ಹ
ಹ ಹ್ಮ್ಮ್.
ಅಂದ್ರೆ ಯಾವ್ದಾಗ ಟೂರ್ನಮೆಂಟ್ ಅಲ್ಲಿ ಕಬಡ್ಡಿ ಇಟ್ಟಿರ್ತಾರಲ್ಲ ಹೋಗಲ್ಲವಾಗ
ಹಾ ನೋಡ್ಬೇಕಕ್ ಹೇಗಾಗುತ್ತೆ ನಾನ್ ಆಡ್ಬಾರ್ದ ಅಂತ ಬಿಟ್ಟೀನಿ ಮತ್ತೆ ಏನಾಗಗ್ತಾ ಏನೆಲ್ಲ ನೋಡ
ಮೈಂಡಲ್ಲಿ ಎಲ್ಲ ಎಂತ ಡಿಲ್ ಮಾಡಿದಿದೆ
ಮೈಂಡ್ ಎಲ್ಲ ನಮ್ಮ್ ಮನ್ಸನಲ್ಲಿ ಎಂತ ಟ್ರೀಟ್ ಮಾಡಿದಂಗ ಮೈಂಡಗೆ ಏನ್ ಆಡ್ತಂತ
ಹ್ಮ್ ಹ್ಮ್ ಹ್ಮ್
ಯಾಕಂದ್ರ ಮನ್ಯಾಗ ಮಾಡ್ರ ಯಾರೆಲ್ಲ ಮನೆ ಪರಿಸ್ಥಿತಿ ಇದ್ರ ಚೆನ್ನಾಗಲ್ಲ
ಹ ಅದ್ರಲ್ಲಿ ಸುಕ್ಕ ಸುಕ್ಕಪಟ್ಟಿ ಗಾಯ ತಪ್ಪ ಅದ್ರಲ್ಲಿ ಕಬಡ್ಡಿಿಯ ಎಲ್ಲ ಅಂತ
ಹ್ಮ ಸ್ವಲ್ಪ ಮಳೆ ಕಡ್ಡ ಸಾಲತರ ಆಗದ ಅದಕ್ಕೆ ದುಡ್ಡು ದುಡಿತಾ ಇದ್ದೀವ ನೋ ಆಟಕ್ ಹೊತ್ ಕೊೊಟ್ರ ಇಲ್ಲಿ ಸಾಲ ಹಂಗೆ ಉಳತ
ಹೌದೌದು ಇಲ್ಲ ಅದ್ರಲ್ಲಿ ಇಂಜೂರಿ ಜಾಸ್ತಿ ಇದು ಕಾಲ್ ಮರಯೋದು ಕೈ ಮರಯೋದು
ಅ ಬಾಟನೇ ಅದನ್ನೇ
ಹೌದು ಕಾಲು ಬರೋದು ಕ ಕೈ ಒಳ್ಳದು ಅದು ಒಳ್ಳೇದು ತುಂಬಾ ರಿಸ್ಕ್ ಬದು
ಹೌದೌದು
ಆ ತರಾಯತ ರಿಸ್ಕ್ ಹೌದಲ್ವಾ
ಹಾ ಹಾ
ನಿಮ್ಗ ಆತರದ ಏನಾಗಿಲ್ಲ
ಹಾಗೆ ಆದ್ರೆ ಆ ತರ ಆಗಲ್ಲ ಎಲ್ಲ ಪೆಟ್ಟ ಜರಿ ಒಳಗಂ ಸರಿ
ಅಂದ್ರೆ ಸಣ್ಣ ಪುಟ್ಟ ಗಾಯಗಳು
ಹ್ಮ್ ಸ್ಣಪಡುದು
ಹ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಗಾಯಗಳ ಅಷ್ಟೇ
ಹಯ
ಹೌದೌದು
ನೀ ನೀವು ಆಡಲ್ಲವು ಕಬಡ್ಡಿ ಆಟ
ಏ ಇಲ್ಲ ನ ಅವನ್ ಬಿಟ್ಟಪ್ಪಾ ಹಾ ಅವಾಗ ಕಡದುದು
ಆಕ್ಬಿಡ್ ಾಡಕ
ನಾವ್ನೆ ಅಲ್ಲೆಲ್ಲ ಸಣ್ಣ ಪುಟ್ಟ ಅಲ್ಲೆಲ್ಲಿ ಹಯ್ದ್
ಹ್ಮ್
ಅಲ್ಲಿ ಅಲ್ಲಿ ರ್ನಮೆಂಟ್ ಅಲ್ಲಿ ತಲವತಿ ಒಂದು ತಕ್ಮಟ್ಟಿಗೆ ಆಡ್ದೀವಿ ಒಂದ ಎರಡ್ ರೌಂಡ್ ಮೂರ್ ರೌಂಡ್ ಹೊಡತಿ
ಹ್ಮ್ ಹ್ಮ್
ಆಲ್ಟ್ರರ್ ಮರ ನೋಡ್ದು ಅಷ್ಟೊಂದು ನಂಬಲ್ಲಿ ಪ್ಲೇಯರ್ ಏನ ಇದ್ದಿಲ್ಲಾ ಶಣಗಾಡ ಪ್ಲೇಯರ್
ಹ
ವಾದ ಕಡೆಗೆಲ್ಲ ಸ್ವಲ್ಪ ಸೋದ ಸೋದ ಬರ್ತಾ ಇದ್ವಿ
ಯಾ ಸೋ ಕೆಲ ಆಟ ಮಲೆ ಕಾಮತ್
ಹಾ
ಹಾಗ ಗಾಡಿಂದ ಟೈಮ ಇಂದ ಆಾ
ಹಾ
ನ್ತ್ ಆಡ್ರ ಬಂದೆ ಚೆನ್ನಾಗ್ ಆಡ್ತರಿ
ಹ ಟೈಮ್ ಇದ್ರೆ ಇಲ್ಲಿ ಟೈಮ್ ಇಲ್ಲ ಯ ಪಪ ಎಲ್ಲಾರ ಬಿುಟ್ರು ಎಲ್ಲಾರ ಬಿುಟ್ಟರು ಅವ್ರ ಕೆಲ್ಸಕೋರುಗಾರ
ಹಾ
ಅವ್ರ ಕೆಲ್ಸವರು ಇದ್ರ ಇಂಡಿಯ
ಸರಿಪಾ ಒಂದ ಕಾಲ್ ಒಂದ್ ಕಾಲ್ ಬರಕತದ ಮಾಡ್ತಂತ
ಸರಿ ಸರಿ ನಾನ್ ಜಳಕ ಮಾಡ್ತೇನಿ ಇವತ್ತು ಒಮೊಂದ ಪ್ರೆಪರ್ ಅದ
ಹಾ ಹಾ ಹೂಗು
ಜಳಕ ಮಾಡಿಕತ ಸರಿ ಹ